ಹಲೋ
ನಿನ್ನೆ ನಾನ್ ಹಿಂಗ್ ಒಂದ್ ಕಾಲ್ ಮಾಡೇನಿ ಶ್ರಯಾಗ ಒಂದ್ ಕಾಲ್ ಮಾಡೇನಿ
ದನ ನನ್ ಎರಡು ಕಾಲಡೀಿನಿ
ಇಲ್ಲ ನಿನಗ್ ಒಂದು ಶ್ರಯಾಗ್ ಬಂದು ನಿನಗ್ ಒಂದು ಶ್ರಯಾಗ ಒಂದು ಅ ಎರಡು
ನನ್ಗ ಫಸ್ಟ್ ಒಂದ್ ಮಾಡಿದಿ ಆಮೇಲ್ಲ ಲಾಸ್ಟ್ ಲಾಸ್ಟಗ್ ನೆಟ್ವರ್ಕ್ ಹೋಗಾಯಿತ್ತಲ್ಲ ಹತ್ತು ನಿಮಿಷ ಹಾಗೆ ಬಿಟ್ಟಿತ್ತದ ಹ ಅವವಾಗ ಎರಡು ಕಾಲ್ ಅದು ನಿನ್ನೆ ಟೋಟಲ
ನನ್ವು ಎರಡುಗ್ಯವ
ಹ್ಮ್
ಹ್ಮ್ ಇವತ್ ಕಂಪ್ ಈ ಕೂತ್ ಎಟ್ಟಕ್ಕದಟ್ಟ ಮಾತಾಡಂಂತಡಿ ಅವವು ಇಪ್ಪತ್ ಟಾಸ್ಕ್ ಕಂಪ್ಲೀಟ್ ಮಾಡ ಕಡ ಸುಮಿರು
ಎಷ್ಟ ಅದಾವ ನೀನು
ನಾನುವು ಇನೂ ಮೂರುದಾವು
ನ್ಣೂನು ಇನ್ನ ಮೂರುದವು
ಮೂರದಾವಣ್ಣು
ನಾನು ಇಲ್ಲಾನು ನಾನು ಮೂರ್ ಆದ್ರ ಮುಗಿತಿ ಇಪ್ಪತ್ತಕೋ
ನನ್ನೋನು
ಹ್ಮ್
ಹದ್ ನ್ಯೋಳ್ ಆಗಿದ್ದು ಇಲ್ ನೀನು ರಾತ್ರಿನೇ.
ಹ್ಮ್ ಕಡೆ ಅರ್ಧ ಹತ್ಲ ಅದು ಒಂದು.
ನಡೀತದ ಅದು ಸಿಕ್ಸ್ ಹಂಡ್ರೆಡ್ ಬರ್ತಿತ್ತಲ್ಲ ಅದು ಫೈವ್ ಹಂಡ್ರೆಡ್ ಬಂದದು.
ಇಲ್ಲ ನಂಗ್ ತ್ರೀ ಹಂಡ್ರೆಡ್ ಬಂದದ.
ಅಲ್ಲ್ ನಂಬರ.
ಹಾ ನಂಬರನೇ ನಂದ ಲವ ಕಟ್ ಆತಲ್ಲ. ಹಏ ನಂದ್ ಲಘು ಕಡಾಲಲ್ಲ ನ.
ಅಂದ್ರೆ ನಂದ ಕಟ್ಟ ಆಗಿಲ್ಲೇನ ನಿಂದಟ್ಟೆ ಹಾಕದ.
ಹ್ಮ್ ನಂದು ಕಾಲ್ದ ಮ ತಡ್ಬೇಕಾರ.
ಹ್ಮ್ ಅಲ್ಲಲ್ಲಿ ನಾ ಯಾವ್ದ್ ಹೇಳಾತೀನ ಅಂದ್ರೆ ನಾ ಯಾವ್ದ್ ಹೇಳತ ನಂದ್ರ ಲಾಸ್ಟವೀಕಿಂದ ಲಾಸ್ಟ್ ವೀಕ್ ನಿಂದು ಸ್ಟಕ್ ಸ್ಟಕ್ ಆಗತಿದ್ ಗೊತ್ತು.
ಹ್ಮ್
ಇನ್ನ ಒಂದಿಷ್ಟ ನೈನ್ ಮಿನಿಟ್ಸ್ ನೈನ್ ಮಿನಿಟ್ಸ್ ಆಗಿತ್ತು ಆಲ್ರೆಡಿ.
ಹ್ಮ್ ನೈನ್ ಮಿನಿಟ್ಸ್ ಅಗಿತ್ತ.
ಆಗಿತ್ತಾ ಆ ಕಾಲ್ ನನಗ ಫೈವ್ ನಾಟ್ ಸೆವೆನ್ ತೊರ್ಸದ.
ನನಗ ಇನ್ನೊಂದ್ ಕಟ್ ಆಗಿತ್ತು ನೋಡ ಒಂದ್ ಐದೇ ನಿಮಿಷ ಎನ ಆಗಿತ್ ಆ ತ್ರೀ ಇಲೆವೆನ್ ಐತಿ.
ನಾ ಅದು ನೋಡಿಲ್ಲ ನೋಡ್ಬೇಕ್ ತಡಿ ಅದೀಗ ಓಪನ್ ಆಗಂಗಿಲ್ಲ.
ಹ್ಮ್ ನಂದದು ನಿಂದಲ್ಲ.
ಲ್
ನನಗೂ ಅಟ್ಟೆ ಬಂದಿರ್ತದ ಮತ್ತೆ ನಾನು ಅಟ್ಟೆ ಮಾತಾಡಿರ್ತೀನಲ್ಲ.
ಹಾಂಗಗೆರಂಗಿಲ್ಲೇ. ಏನ್ ಇಲ್ಬಿಡು.
ಏ ಯಾವದೋ ಟಾಸ್ಕ್ ಅಸೈನ್ ಆಗಿದೆ ಅಂತ ಹಾಕ್ಯಾರಲ್ಲ.
ಹೌದಾ
ಹ್ಮ್ ಕಾರ್ಯ ಟಿ ಡಿ ಎಸ್ ಆಪ್ ಒಳಗ್ ತೆಗಿ.
ಹ್ಮ್
ಅದಕ್ಕೇನ್ ಟಿ ಡಿ ಎಸ್ ಪೇ ಮಾಡೋದಿರಲ್ಲ ಅದ್ರಲ್ಲಿ ಕಟ್ ಆಗಿ ಬರುತ್ತೆ. ಅಮೌಂಟ್
ಹಾ ಹಾ
ಹ್ಮ್ ಚಲೋ ಆತ್ ಬಿಡುವ ಹೊಳೆ ಕಟ್ಟ್ ಅಂದ್ರೇ ನಮಗ ಹೊಟ್ಟೆಲ್ಲ ಉುರಿತಿತ್ತು.
ಹ ಹ
ಹ್ಮ ಫೋನ್ ಆ ಫ್ರೆಂಡ್ ಕಂಪ್ಲೀಟ್ ಮಾಡಿರೋರಿಗೆ ಅಷ್ಟೇ ಅಸೈನ್ ಆಗಿರೋದು ಅಂತಲೇಕಿ ಜಲ್ದಿ ಜಲ್ದಿ. ಕಂಪ್ಲೀಟ್ ಮಾಡ್ಬೇಕ ಮತ್ ನಾವು.
ಇವತ್ ಹೆಂಗಾರ ಮಾಡಿ ಇಪ್ಪತ್ ಮೂಗಸಕ. ಹಂಗ ಖಾಲಿ ಹಾಕಿ ಇಡ್ತಾರೆ. ಇವತ್ ಖಾಲಿ ಅದ್ ಮಾತಾಡಿಲ್ರುನು ಅದ್ ಆರ್ನೂರ್ ಆಗತೈತ್ ಬಿಡ್ಲೆ.
ಹ ಹೌದಾ
ಹತ್ತು ನಿಮಿಷ.
ಅದ್ ಆರ್ನೂರ ಆದರೂನು ಚಕ್ಕ ಅಕ್ಕವ್ಲೆ ರೊಕ್ಕ ಕಡಿಮಿ ಬರ್ತಾವ್ ನಮಗ.
ಹ್ಮ್ಣ
ಹ್ಮ್
ಏನ್ಕವ ಈ ಶ್ರೇಯ ಅಂದಿದ ಮಾತಾಡುದು ಬಾಳ್ ಮಾಡ್ರಿ ಎರ ಕಡೆಯಿಂದ ಮಾಡ್ರಿ ಅಂತಂದ
ಹೌದು
ಹ್ಮ ಬ ಅವಾಗ ಬಂದಿನ ನಾನ ಹೋಗಿಲಿ ಈಗ
ಹ
ಹ್ಮ್ ಹ್ಮ್ ಮತ್ತ
ಮಥೇ
ನೀ ಏನ್ ಮಾಡಾತಿದೀಯಾ
ಯಾಕೆ ಶೈ ಕೇಳ ಇನ್ನೊಂದು ಬಂದೇತೆೇನ ಟಾಸ್ಕ್
ನೀನ ಕ ನಂದ ಇಯರ್ಫೋನ್ ಹಾಕೊಂಡಿಲ್ಲ
ಹ್ಮ್
ಮದದು ನಿಮಗ್ ಹಲ ನನ್ನ ಅಷ್ಟು ಬಿಿಟ್ಟೈತ ಅಷ್ಟ
ಹ್ಮ ಹ ಮತ್ತ
ಏನು ಹ
ಶ್ರ ಏನಂದ
ನೀಲ್ಲ ಹತ್ತದ್ ನಿಮಿಷ್ ಸುಮ ಇಟ್ಟು ಹೋಗ್ಬ ಬಿಡ್ಲನೊಂದ್ಸಧೈತೇನೆ ಅ ಅ ಅೆ ಪಠಬಡದಲ್ಲರ ಟಿ ವಿ ಮುಂದಿಟ್ಟ
ಹ
ಹ
ಮತ್ತೆ
ಹಾ
ಮ
ಹೇಳ್ಬೇಕ
ಹ ಯಾರ ಹಾಗರ ಮೆ ಹ ಮತ್ತ ಇಲ್ಲ ಮಮ್ಮಿ
ಮ
ಹೊಸನ ಯಾರ
ನಾನ ಕಾಲ್ ಮಾಡ್ಬೇಕಂತ ಮಾಡಾಡ ನೀ ಚರಿ
ಹ್ಮ್
ತ್ ಬಿಡ ಹ ಚಾಳೆನನತತ
ಹ್ಮ ಏನ್ ಕಟ್ ಮಾಡಪಕ್ಕಿನಿ ಅದಿ
ಎಲ್ಲ
ಹ
ಒಬ್ಬ ಹಸರು ಬಿಡ್ಲ ಇದ
ಹೌದವಾ ಹಾ ಪಾಲ ತರ್ತ ಮಿಸರಿ
ಹ
ನೀವು ಇಲ್ಲದಾವ ಆಮೇಲ್ ಕದು ಪಕ್ತರ ಮೋಗೆ ಪಿವುರ್ಲಿ
ಹಾ
ಹೋಗಿವು ಹಾಗಕ್ ಮಷಿನ್ ಗೆ ಏನ್ ಆಗೈತ್ ನಿಮಿಗೆ ಅಟ್ಟೆ ಇರು ತೋರಿಸ್ಬಡ
ಮತ್ಲ ಗಿಡ್ಡಿ ಇಟ್ಟೇ ಕೂತ್ ಬಿಡುಮ್ಲೆ ನೀನು ಮಾತಾಡ್ಬೇಡ ನಾನು ಮಾತಾಡಲ್ಲ
ಮದ ಬೆಸ್ಟ್ ಹೇಳತನ್ಲ್ಲ ಇದು
ಯೌವಾ ಯೌವಾ
ಆರಾಮ್ ನೋಡಿದ ಎಷ್ಟ್ ನಿಮಿಷತ್ ಲೆ
ಎಸ್ಟ್ ನಿಮ್ಸ ಆಯ್ತು ನೋಡ್
ಏನ್ ಆಟಾ ಆಡಾತಿಯೆನ ಟಟ ಟ ಟಟ ಟಟ ಬಬಲ್ಗೆ ಬಲ್ಗೆ ಏ ಮಾಡತ ಏನ್ ಯಾರೋ
ಇಲ್ಲ ಇಲ್ಲ
ಇಲ್ಲ
ಮತ್ಲೇಗಿಡ್ಡಿ ಏನೇನ್ ಮಾಡಿದ ಇವತ್. ಮತ್ತ ಏನೇನ್ ತಿನ್ದಿ ಏನ್ ಮಾಡಿದಿ ಅಡ್ಗಿ.
ಹಾ ಏನ
ಏನೇನ್ ಮಾಡಿದಿ ಇವತ್ತು. ಹ್ಮ್
ಏನಿಲ್ಲ ತಡಿ ಒಂಬತ್ತೂ ನಲ್ವತ್ ಹ್ಮ ಇಪ್ಪತ್ತು ಸೆಕೆಂಡ್
ಹ್ಮ್
ಹ್ಮ
ಹ್ಮ್
ಆಯ್ತು ತೋಗ ಗಿಡ್ಡಿ ಬಾಯ್
ಹ್ಮ್
ಹ್ಮ್